ಹ ಸಮಾರ ತಾರಾ ಮ
ಹ್ಞ ಆರಾಮ ಬದಲ್ಲಿ ನೀವಾ
ನಾನು ಅವರಾಮ ಏನಪ್ಪಾ ಹ್ಮ ಏನೆಲ್ಲ ನೋ ಸಂಕೋ ೇನೆ ಏನ್ ಮಾಡತ್ತತಿ
ನಾವು ಸಮಕಚ
ತ ಟ
ಊಟ ಇನ್ನೂ ಇಲ್ಲಿನ ಹೋಗ್ಬೇಕ ನಾಶ ಆಗೈತಿ
ಹೌದ ಆೇತಾನ ಅಷ್ಟ ಏನ್ ಕೊಟ್ಟವ್ರ
ಹೊಳ್ಳ ಒೋಗ ರ ಏ ಸುಸಲ ಸುಸಲ
ಸೋಸಲಾ ಚಲೋ ಮಾಡಿರ್ತಾರ
ಹ್ಮ್ ಏಕ್ಕದ ಮಾಡಿರ್ತಾರ ಮತ್ ಏ ಮಾಡಕ್ ಬ್ರ ಅ ತಿನ್ನೋಬೇಕಲ್ಲ ಹೊಟ್ಟಿ ಹಸಮಿನ ಪೃತೇಕ್ರ ಒಂದ ಎರಡು ಮೂರ್ ತ
ಹೌದೌದು ತಿಲ್ಲಬೇಕು ಮತ್ತ
ಹ್ಮ
ಮಧ್ಯಾಹ್ನ ಊಟ ಏನ ಇರ್ತತಿ
ಚಪಾತಿ ಮೊಸರಾ ಪಲ್ಯ ಅ ಮೊರು ಅಂತರು ಹ ಹತ್ ಪಾಕೆಟ್ ಮೊರ ಹಾಕ್ ರ್ ಒಂದು ಕೂಡ ನೀರು ಸುರಿತಾರೆ ಅಂಟಿ ಒಂತೂ ಉಪಯೋಗಿಲ್ಲ ಪ ಅವಟರ್
ಹೌದಾ ಹ್ಮ
ಹ್ಮ್
ಏನಾದ್ರ ಮೊಸಾಲ ಮಜ್ಜಿಗೆ ಇರ್ತದ ಮಜ್ಜಿಗೆ
ಯ ಮೊಸರಿ ಅದು ಇದಕ್ಕಾಕಿ ನೀರ್ ಹಾಕಂಗ ಇಡ್ತಾರ ಮಾರ
ಅದೇ ಮಜ್ಜಿಗೆ ಕೆಸ ಮಜ್ಜಿಗೆ
ಹ್ಮ್ ಅದು ಚಪಾತಿ ಅದ್ರಾಗ ಎದ್ದ್ರೆ ಚಪಾತಿ ನಿರಾಕರಿಸತಿ ಂಗಕ್ಕ ತೋಡ ಬಂದಿ ಇಟ್ಟ ಇಏನು ಹೊತ್ತದಲ್ಲ
ಹ್ಮ್ ಹ್ಮ್ ಅಚ್ಚನಡದಕ್ಕೆ
ನಿಮ್ದ ನ ಆಶಯನತ್ತ
ಅಷ್ಟ ನ ಈ ಕಡೆ ಟೂರಿಗ್ ಬಂದೇವಿ
ಎಲಿಿದರ
ಗರು ಈ ಕಡೆ ಕಪ್ಪತ್ಗುಡ್ಡ
ಹಾ
ಬಂದಿವ
ಹ್ಮ ಹಾ ಕಪ್ಪತ್ತು ಗುಡದಾಗ ಏನೈತಿ
ಒಂದ್ ಗುಡ್ ಐತಿ ನೋಡಾಗ ನೋಡಕ
ಹಾ ಮತ್ತೇನ ಏನಐತೆ
ಗುಡ್ಾ ಈಂಗ ಹಂಗ ಹತ್ತು ಮಳಿ ಇರ್ತೈತಿ ನೇಚರ್ ಚಲೋ ಐತಿನ್ ನೋಡಾಕ ಒ ನಾ ಹುಡುಗರು ಬಂದವಪ್ಪ ಎರಡು ಗಾಡಿ ತೊಂಡ್ರ
ಹ್ಮ ಹಾ
ಇದ ಮುಗಿಸ್ಕೊಂಡು ನೆಕ್ಸ್ಟ್ ಇದಕೋತವಿ ಮುರುಡೇಶ್ವರ್ಕ್ಕೆೋಕವಿಿ ಹ್ಮ್ ನಿಮಗೆ ಮುರುಡೇಶ್ವರಿಂದ ಮಾತ್ರ ಕಡಿ ಯಪ್ಪದ ಯನ ಓಕೆವಿ
ಹ್ಮ್ ಜಾನಕ್ಕ ಚಿಕ್ಕಮಗಳೂ
ಹ್ಮ್
ಹ್ಮ್
ಹಂಗ ಮತ್ತೆ ಕಡೆ ಮತ್ತ ಆ ಕಡೆ ಹಂಗ ಹೊಕ್ಯ ಕಡೆ ಇದವು
ಹ್ಮ್
ಶೃಂಗೇರಿ
ಹ್ಮ್
ಅತ್ಯೆ ಹ್ಮ್
ನ ಜೋರಾದ್ರ ಟ್ರೆಡ್ ಟ್ರಿಪ್ ಹೋದು ಅಡ್ಡಕತ್ತೀರ ಅಂದರೆ ನಾವು ಗೋವಾ ಟ್ರಿಪ್ ಹೋಗ್ಬೇಕತ್ ಮಾಡವಿ ಈಗ ಗೋವಾ ದಾಂದಿಲ್ಲಿ
ಹೌದಾ ರ್ಲ ಮತ್ತ ಹ್ಮ್
ಪಟಾರೆ
ಏನ್ ಗಾಡಿ ತೊಡ ಹೋಗೋರ ಏನ್ಗ್ ಯಾವ್ದಾರ ಗಾಡಿ ಮಾಡ್ಕೊಂಡ ಹೋಗರ ಹೋಗದು ಸೆಕ ಮಾಡ ತೊಂಡ ಕೆರೆ ಕಾರ್ ತಡ ಗತ್ತ ಹ್ಮ್ ಹ್ಮ್ ಚಲೋ ಬಡೋನ್ನ ತಾರಾ
ಹಾ ಸೈಕಲ್ ಮಟ್ರದ್ರೆ ಬಾಳ ದೂರ ಅಕಸ್ ಪಪ್ಪ
ಹೌದ ಹೌದಾ
ಹ್ಮ್ ಹ್ಮ್ ಹೈರಾಣ ಅದ್ರ ಗಾಳ ಬಿಸಿಲ ಬಾಳಲ್ಲ ಇದೆ
ಹ್ಮ್ ಏನ್ ಒಂದ್ ನಾಕೈದ್ ಮಂದಿ ಕೊಟ್ಟ ಹೋಗರು
ಹಾಂ ಮೊದಲ ಎನನು ಡೇ ಟ್ರಿಪ್ಲ್
ನಾ ಈ ಕಡೆ ಈ ಆಟ ಆಡಿದ್ದೇವಿ ನಾವು ಹೈದರಾಬಾದ ಸರ ಸೈಲ
ಹಾ
ಹಂಗ ಹೋಗಿದ್ದ ಹರ್ಮನಿ
ಬರೇ ದೇವ್ರ ಗುಡಿಗಳು ಅಡ್ಡಾ ಹೇಳ್ರಿನು
ಅವ್ರಗೂ ಅಡಾಡಿ ಈ ಕಡೆ ಏನೈತಿ ಕಡೆ ಬಂದೀವಿ ಕಡೆ
ಹ್ಮ
ಹ್ಮ ಮತ್ತೇನ್ ನಡ್ಸಿ
ಏನ್ ಎಲ್ಲ ಕೂತಿದ್ದವಿ ಇಲ್ಲಿಯ ಅಂಬು ಅಂಬು ಅಂತ್ತದನ್ ಗೊತ್ತೇ ಏನ್ ನಿಂಗ ಹ ಅಂಬ್ರೇಗೌಡ ಅವ್ರ ಪ ಅವ್ರ ಪೊದ್ದುಮಾಮಾ ಅದಾನ್ಲ ಸೆಕೆಂಡ್ ಇಯರ್ ದ ಡಾನ್ಸ್ ಸರ್
ಹ್ಮ್ ಹ್ಮ್ ಅವ್ರ ಮಾಮಾ ನ
ಹ ಅವ್ರ ಮಾಮ ಅವ ಅಂಬ್ರೇಗೌಡ ಅನ್ನು ಬಿಟ್ಟು ಬಿಟ್ಟ ಅಂಬು ಅಂಬು ಅಂತನೀವು
ಹೌದೌ ಹೌದೌ ಪ್ರೀತಿ ಆಗ್ತವನ್ ಮ್ಯಾಲ
ಪಲ್ಲುಪಿಯ ತೂಕಿ ಬಂದು ಸ್ಟಾರ್ಟಿಂಗ್ ಅತ್ತೆ ಈಗ ಮಾತಾಡ್ಸುದ ಬಿಟ್ಟ ಬಿಿಟ್ಟನ ಇವರು ಏನ ಸೆಕೆಂಡ್ ಸೈ್ ಬಂದೈಐತ್ರಿ ನೋಡವನಗನತ್ ನ ಪಾ
ಯಾಗ್ ಜನೊಳಗತಿ
ಮಾ ಶ್ರ ಏನ್ ಜಗಳಗ ಅದ್ರಾಗ ರಾಗಟ್ಟ ಇ ಮ್ಯಾಾನಲ
ಹೌದೌದೌದು ರಾಧಾಗ ಇದು ಮಾಡ್ಯಾರ ರಾಧ ರಾಧಾಗ ತನ್ನ ಪ್ರೀತಿ ಹೇಳ್ಕೊಂಡಾನ
ಹಾ ನಂದಳತ್ತಕ
ಎಡ ಒಂದು ಆತ್ತಕ್ಕೆ
ಹಾ ಕೃಷ್ಣಾನ ಬಿಕಲ್ಲ
ಹ್ಮ್ ಕೃಷ್ಣ ಮತ್ರ ರಾಧಾಕೃಷ್ಣ ಸ
ಹಾ
ಹ್ಮ ಮತ್ತೇನ ಅಡಶಯ
ಮತ್ತೆ ಎಲ್ ನೋಡ್ ಸಹಕಾರ ಕೊ ನಿಮ್ಮ ಕಾಲೇಜ್ದಾಗ ಗಿಡಗಳುಗಳು ಯಾವ್ದಾಗ
ಕಾಲಜದಾಗ ಬಾಳಿ ಕಡ ಟೆಂಗಿಂಗ ಕಡ
ಬಾವಗಡ ಬಾರಿ ಕಾ ಕೊಡ್ಕಾರನ್ನು ತಿನ
ಕ ಹೊಲಿಗೆ ಪರ್ರ ಗಟ್ಟೆ
ಬಹಿಕ ಆ ಹೋಗ ಲಗೆ
ಹ್ಮ
ಅವಕೂ ಪೋಲಿನಷನ್ ಮಾಡ್ರಿ ಯಾಕ
ಮಾಡತಪ್ಪ ಹ್ಮ್ ಬಾಳಿಗೆ ಮತ ಅಶೋಕ್ ಡಾ
ಹ್ಮ
ಹ ಕಣಕಾ
ಹ್ಮ್
ಹದ ಹ ಮತ್ತೇನಡ್ತಿ
ಮತ್ತ ಏನಿಲ್ಲ ಹೌ ಇದು ಹೊಲ್ಾಗ ಇನೇನ ಹಾಕ್ಸಿದ್ರಿ ರ ಬೀಜಾ
ಅಲ್ಗ ಈಗ ತೊಗರಿ ಹಾಕವಿ
ನಿಮ್ಮ ಅಲ್ಗಲ್ಲೂ ಕಾಲೇಜ್ದಾಗ
ಕಾಲೇಜ್ ಆಗ
ಹ್ಮ್
ಅಲ್ಲಸ್ದಾಗ ನಮ್ ಕಡೆನ ಇದು ಹೋಗಸಿದ್ರಪ್ಪ ಸ್ವರಪಾನ
ಹ್ಮ್
ಸೊಪ್ಪಾನಾ ಕೊಂಜಾಳಾ
ಹಾ ಮತ್ತೇನಾಗಿದ್ರಿ
ಮತ್ತ ಕಾಡ್ಲಿ ತಬರಿ
ಹಾ
ಇದು ಹೌದಸ ರೂಪಾಯಣಕ್ ದನ ಇದು ಮಾಡಕ್ ಹೋಗ್ತಿದ್ದೇವಪ್ಪ ನಾವವು ಸುರುಪಾನಕ್ಕೆ ನತೆ ಜನ್ನ ಪಾಲಷ ಮಾಡಕತದೆ ಕೆಳ
ಹಲೋ
ಹಲೋ
ಹಾಂ ಹೇಳು
ಸವಲ್ಪಾನಕ ದಿನ ಮುಂಜಳೆ ಪಾಲಿನೇಷನ್ ಮಾಡಕ್ತಿದ್ದಿದೆ
ಹಾ ಪುಲ್ ನಿಶನಾ ಎಷ್ಟು ಗ್ದ ಕಿದರೆ
ಹಾ ನಸಕನಾಗ ಆರಕ್ಕೆ ಹಂಚಳ
ಹಾ
ಹ ಅರಪ ಹೋಗಿ ಅಲ್ಲಿ ಗಂಡ ಗಂಡ ಗಿಡದಂದು ಇದು ತಕ್ಕೊಳ್ದ
ಹಾ
ಪೋಲಂಗ್ ಗ್ರ ಗ್ರೇನ್ಸ್ ಹತ್ರ ಬರ್ತಾವ ಪೋಲಿಂಗ್ ಗ್ರೇನ್ಸ್ ಅಂತ ಹೇಳಿ
ಹಾ
ಗಾಂಡು ಗಿಡದ ಅಂತ ತಕೊಂಡು ಹೆೇನ್ ಗಿಡಕ್ ಹಾಕೋದತಾರನ
ಹ ಹಾನಿಗ್ಡೇಕ
ಹೆಣ ಗಿಡಕ್ ಹಾಕುದು ಅಂದ್ರ ಪಲ್ಮೇಷನ್ ಆಗ್ಬಕ್ಲ ಅದು ಹೊಸ ಹಸ ಬೀಜಾ ತಯಾರು ಮಾಡುದುದ ಅಧುರ್ಲಿ
ಹಾ
ಹ್ಮ್ ಅದವಾ ಇಂಕ ಅರಿವಿ ತಗೊಂಡು ಹಾಚದು ಸಣ್ಣಗ
ಹ್ಮ್
ತಗೊಂಡು ಹ್ಮ
ಅದು ಹೆಂಗ ಅದು ಓಡರ್ ಬರತ್ನ
ಹಾ ಪೌಡರ್ ಮತ್ತು ಹಳದಿ ಕಲರ್
ಹಾ
ಹಳದಿ ಕಲರ್ ಪಡರ್ ಬರ್ತದೆ
ಹಾ
ಹಳದಿ ಕಲರ್ ಪೌಡರ್ ಹಚ್ಚುವುದಕ್ಕ
ಹಾ
ಹ್ಮ ಕನ್ನಡದಕ್ಕೆ
ಅದು ಪೌಡರ್ ಚಿ ನಷ್ಟ ಬೀಜಕ್ಕೇ ಹಲವು
ಹೌದೌ-ದು ಅಂದ ಹಾ ಹೌದ ಇಲ್ಲ ಸವಟ್ಟ ಅಲ್ಲೇ ಇದುಬಿಡ್ತತ ಸಾಟು ವದು ಒಡತ ಒೆ
ಹ್ಮ
ೋಡ್ರಚ್ಚಿದನ್ರ ಬೀಸ್ ಆತವು ಅದು ಒಂದು ನಮ್ಮ ಅಕ್ಕ ಹಾ ಕೋರ್ಸ್ ಹಾ
ಹಾ ಹಾ ಅದ್ರಕ್ಕೂ ಮಾರ್ಸ್ ಇರ್ತವೆನು
ಅಸರ್ತಳ್ಕ್ಕೋ
ಹಾ
ಮತ್ತ ಗೊಂಜಾಳ ಏನಐತಿ ಅದ ಗೊಂಜಾಳ ನಾವ ಊರಿದ್ದವಿ
ಹಾ
ಗಂಜಾಳ ಹದ್ರಾಗು ಎಡರ್ತಾವ ಮೇಲ ಪಿಮೇಲತ್ತೇ ಗಂಡು ಹೆಣ್ಣು
ಅದನ್ನು ಗಂಡು ಹೆಣ್ಣು ಕುಡಿಯಕ್ರರಿ
ಹ ಅದು ಗೊಂಡು ಹೆಣ್ಣ ಹಿಂಗ ಎರಡು ಈಗ ಒಟ್ಟು ಹತ್ತು- ಹತ್ತು ಸಾಲ ಹೆಣ ಹಾಕದು
ಹಾಂ
ಆಮೇಲೆ ಎರಡ್ ಸಲ ಗಂಡ್ ಹಾಕೋುದು
ಹಾ
ಸಲ ಗಂಡ ಹಾಕಿ ಹಂಗಗೆ ಏಕಾ ಚೋಟ್ ಹೋ ಗೋುದ
ಹ್ಮ
ಅ ಟ್ಯಾಜ್ಲಿಂಗ್ ಹತ್ತನೆ ಮಾಡ್ತಾರ ಅವಲ್ಲ ಮುಂದ ಲಾಸ್ಟ್
ಅದು ಮ್ಯಾಗ ಗರಿ -ಗರಿ
ಕರಿಗರಿೀ ಗರಿ ಕಿತ್ತು ಬರ್ತತ್ವಾ ಅ ಗರಿ ಕಿತ್ತುುದು ದಿನ್ನ ಹೋಗಿ ಹೋಗಿ ದಿನ್ನ ಬಂದಂಗ ಬಂದಂಗ
ಹಾ ಹಾ ಗಂಡ ಕಿಳುದು ಹೆಣ್ಣು ಕಿಳುದು ಆಯ್ತು ಇನ್ನೊ ಒಂದು ಇಪ್ಪತ್ತು ನಿಮ ಹ್ಮ್ ಹ ಬ ಅ ಗಂದರ್ ಮಾಡ
ಹ್ಮ್
ಯನ ಕಿತ್ತ ಅದು ಗಂಡು ಹಿಂದ್ ಇದು ಬಂದ ಅಲ್ಲಿ ಬಿದ್ದ ಅದು ತಿನ್ನಿಾಕತ್ತಿನ ಹಾ ಹಾ ಇದು ಆತ್ತಪ್ಪಾ ನಮ್ದೇನಂಗ್ರಲ್ ನೋಡುವ ಎಲ್ಲಾ ಇದಿದವ ಏನು ಅಂತದ್ರಲ್ ಸುಮ್ ಪ್ರೀತಿ ನೀರ್ಾಿ ಬೊಬ್ರಗ ಎಣ್ಣ ಹೊಡ್ದ್ ಬಿಟ್ಟ
ಹೌ ನಮಗ ಇದು ಮಾಡಸ್ತಾರ್ ಹಿಂಗ ಅಂದ್ರ ರೈತರ್ರಿಗೆ ಬೀಜ ತಯಾರಾರ್ ಮಾಡ್ದರ್ತತಿ ಇ್ರ ಕಡೆ
ಹಾ
ಹ ಗ್ರೇಟರ್ ಸೀಡ್ ಹ ಬತ್ತೆ ತಾವು
ಹಾ ಹಾ ಈ ಹಳ್ಳೇ ರೈತರು ಕೊಡ್ತಾರೆ ಮೂರು ಹಾ ಇಜ ಮಾಡತ ಅಂತ ಮಾ ಪರಬಡ್ತ ಹಾ ಆತ ಬಿಡ ಇನ್ನುಂದಟ ಆಐತು
ಹ್ಮ್ ಮತ್ತ ಮತ್ತೇನ್ ಆಡದಕ್ಕೆ
ಎ ನೀೀಲ್ ನೋಟ್ಸ ಒಂದ ಐದು ನಿಮಿಷ ಪಟ್ಟ ಚಾತಿ ತಡಿ ಹ್ಮ
ಇಲ್ಲ
ಹಾ ಅದು ಅವದ ಮ
ಹಲೋ
ಹಾಂ ಒಂದ್ಐ್ ನಿಮಿ್ ಬಿಟ್ಟು ತತಾಯತಿತ್ತ ಅಡಿ ಮನೆ ಆಗತ್ತತಾರಟೆ